ನಾನು ಹಲೋ ಊಟ ಆಯ್ತನಪಾ ಊಟ ಆಯ್ತ ಅನ್ಪಂದೆ
ಹ
ಹಲೋ
ಹಾ ಊಟ ಆಯ್ತು ನಿಂದ
ನಮ್ದಾಯ್ತತ್ ನೋಡಿ ಎಲ್ಲಿದ್ದಿ
ಏನ ಇಲ್ ನೋಡಪ್ಪಾ ಇನ್ನು ಈಗ ಸುಮ್ ವಾಕ್ ಮಾಡಕ್ ಆತಿದ
ಹ್ಮ ಹ್ಮ್
ವಕ್
ಮತ್ತೆ ನಾಳೆ ಏನ್ ಡ್ಯೂಟಿಗೆ ಹೋಗ್ಬೇಕ
ಕೆಲ್ಸ ಡ್ಯೂಟಿ ಸ್ವಲ್ಪ ಮನಗ ಕೆಲ್ಸ ಅದ
ಹ್ಮ್
ಕೆಲ್ಸ ಅದಾ ಅದಕ್ಕೆ ಎಲ್ಲಿ
ಹ್ಮ್
ಹ್ಮ್ ಹ್ಮ್ ಮತ್ತೆ ಯವಾನ ಹ್ಮ್ ನ ಒಂದು ಎರಡ್ ಮೂರು ದಿನ ಹಾಕೇನಿ
ಹೌದಾ
ಅದಕ್ಕ ಹಾ ಅದ ಲಗ್ನ ಇಲ್ಲನಾ ನಂದೆ ಒಂದ ಹೆಣ್ಣ ನೋಡ್ಬೇಕಂತ ನೋಡ್ಲಕತನಿ ಸರ್ಚ್ ಮಾಡಕತನಿ
ಹ್ಮ್
ಒಬ್ಬ ರೊಕ್ಕರ್ ಬಡ್ತನಂದನ ಅದಕ್ಕೆ
ಹೌದಾನ ನಾ ಲಗ್ನ ಆಗಿಲ್ಲ ಅಂದಂಗ ಆಯ್ತಾಣ ನಿದ ಏನ
ಏ ಲಗ್ನ ಆಗಲ್ ಹೆಣ್ಣಡ್ ಕಡೆ ಆತ್ ನೀ ಮೂರ್ ಕಡೆ ಯಾವನ ಹೆಣ್ಣವ ನೋಡು
ಹೆಣ್ಣಣ್ಣ ಇದ್ರಾಗ ಒಂದು ಫ್ರೆಂಡೇ ಆ್ಯಪ್ ಅಂತಿತ್ತ ಅದ್ರಲ್ಲಿ ಸ ಮಾಡ ಎಲ್ಲರ್ ಬಯೋಡಾಟಾ ಎಲ್ಲಾನೂ ಸಿಗ್ತದ
ಅಂತವೆೆಲ್ಲಾ ಬ್ಯಾಡಪ್ಪ ಅಂತ ಯಪ್ನಾಗ
ಹ್ಮ್
ನೋಡಂತ ಹಂಗಂದ್ರ
ಬೇರೆ ಕಡೆ ನಿಮೂರಾಗಿಲ್ಲ
ನೊಂಡ ತಂಗಂದ್ರ
ಹ್ಮ್್ಮ ಹ್ಮ್
ನಮ್ಮ್ ಉರಗ ಎಣ್ಣು ಇಲ್ಲ ಅಲ್ಲಿ
ನೋಡು ನಿಮ್ ಆಜು ಬಾಜು ನಿಮ್ಮ ಅಮ್ಮ ನಿ ಅಪ್ಪ ಕೇಳ ಗೊತ್ತಾತದ ಹುಡುಗ ಹಿಂಗಾನ ಹೇಳು ನಮ ಬಗ್ಗೆ ಸ್ವಲ್ಪ ಹೇಳಿ ಏನ್ಂಬದು ಏನನ್ಷ ಹೆಂಗಾನ ಹೆಗೆಲ್ಲ ಹೊ ಗೊತ್ತಿದ್ಯ ಅಲ್ಲ ನಿಂಗಂತರ
ಹೊಲ್ದಾಗನಕಿ ರ
ಒಲ್ದ ಒದ ಇವಾಗ ಏ ಹಾಕಿಲ್ಲ ಹೊಲ್ಲ ಹೊಲ್ದ ನ ಏನ ಹಾಕಿಲ್ಲ ಒಲ್ಲ ಸ್ವಲ್ಪ ಸ್ವಚ್ಛ ಮಾಡ್ಬೇಕು
ಸ್ವಚ್ಚೆ ಮಾಡಳಿಗೆಸ್ದ ಮೆಣ್ಸಿನ್ಕಾಯಿ ಹತ್ತಿ ಹಾಕ್ಬೇಕ ಮಾಡೀವಿ ಹಾ ನಿಮ್ ಟ್ಯಾಟ್ರಿ ತಾವ
ಹ್ಮ್ ಎಲ್ಗಡೆ ಅಡಿಸೀರಿನ್ ರಾಬಡಿರಿ ನಮ್ಮ ಟ್ಯಕ್ಟಿ ಇತ್ತಪ್ಪ ಮಾರಿದೀವಿ ಅವಾಗ ಸಾಲ ಆಗಿತ್ತ ಅದ್ರ ಮ್ಯಾಗ
ಹ್ಮ
ಟ್ಯಾಕ್ಟ್ರಿ ಇಲ್ನೋಡಪಾ
ಸಾಲ ಎಷ್ಟಾಗಿತ್ತ.
ಲಕ್ಷ ಆಯ್ತ ಹೊಳ್ಳೆ ಕೊಟ್ಟೀವಿ.
ಇವಾಗೇನ್ ಸಾಲ ಒಂದ್ ರೂಪಾಯಿನ ಇಲ್ಲ.
ಇವವಾಗಿಲ್ಲ ವಳ್ಳ್ ಮಾರಿಂದ ಇಲ್ಲ
ಅಷ್ಟ್ ಸಾಲ ಯಾಕ ಮಾಡಿದ್ರೊ
ಟ್ಯಾಕ್ಟ್ರಿನ ಆರ್ ಲಕ್ಷ ಕೊಟ್ ತೋಂದಿದ್ವಿ, ಮತ್ ಎದ್ರಾಗ ಬಿಡ್ತದ್ರ ಎಲ್ಲ ಬಡ್ಡಿ ಗಿಡ್ಡಿಗೆ ಬಾಳ ಗಿ ಬಿಡ್ತ ಒಂದ್ ಮೂರ್ ವರ್ಷಕ್ಕ.
ಹ
ಸ್ವಲ್ಪ ಎಲ್ಲಾ ದುಡತ್ ನಮ್ಮ ಅಲ್ದಾನೇ ದುಡ್ದತ್ ಬೇರೆರೊಲ್ಕೇನ್ ಹೋಗಿಲ್ಲ ಆದ್ರ ನಮ್ಮೂರಾಗ ಬಾಳಗಾಡಿ ಅದವಾ.
ಹ್ಮ್ ಹ್ಮ್ ಹ್ಮ್ ಉಸ್ಸಗ ಅದಿದ ಹೊಡಿ ಹೊಡಿಬೇಕತ್ತ ಹೊಡ್ರೆ ನಿಮ್ಗೆ ಲಾಭ ಬಾಳ ಇತ್ತಲ್ಲ
ಕಡೆ ಬಾಳುತ್ತ ಅಲ್ಲೆ ಇದ್ದಲ್ಲಿ
ಎ ನಿ ಅಲ್ಲೆ ನಿಮ್ಮೊಬ್ಬರ ಊರಾಗ ಎಲ್ಲಿಡ್ತಾರೊ.
ಇಡಿತರ ರಡಪ್ಪಣ್ಣ ಈಗೆಲ್ಲಾ ಊ ಊ ಬಾಳ ಮಂದಿ ಅದ ಈಗ.
ಬಗಲಾಗ ಡ್ಯಾಮ ಇಟ್ಕೊಂಡು ಇಶ್ಟೊಂದು ಸಿ ಗಲ್ದ
ಹ್ಮ್
ಅಂಜತಿರೆಂದ್ರ ನೀವೇನಪ್ಪಾ.
ಈಗ ನಾನು ಒಂದೆಂಡ ದಿನ ಊರ್ಗ ಹೋಗ್ ಬರಕ್ಕಂತ ಮಾಡಿನ್ ನಡಿಪಣ್ಣ ನಮ್ಮ ಅಣ್ಣಂದ್ ಲಗ್ನದ.
ಹಾ
ಲಗ್ನ ಯಾಕಂದ ಅಲ್ಲಿ ಓಡಾಡ್ಬೇಕಲ್ಲ ಎಲ್ಲ ಇದರು ಕಾರ್ಡ್ ಕೊಡ್ಬೇಕ್, ಲಗ್ನ ಪತ್ರ ಕೊಡ್ಬೇಕ್, ಬೀಗ್ರ ಮ ನೀಲಿ ಆ ಕಡೆ ಮತ್ತ ಮನಿ ಬಣ್ಣ ಮಾಡ ದು ಸುಣ್ಣ ಹ ಮಾಡಿ ಮತ್ತ ಅದ್ರಾಗ ಈಗ ನಮ್ ಅಣ್ಣಗಂತು ನೌಕ್ರಿ ಇಲ್ಲ, ಅವ ಏಡ್ತೀಗ್ ನೌಕ್ರಿ ಅದ ಮತ್ತ ಗ್ರ್ಯಾಂಡ್ ಮಾಡ್ಬೇಕಲ್ ನೌ ಕ್ರಿ ಇದರ್ದು ಲಗ್ನ ಹ್ಮ್ ಅದಕ್ಕ ಸ್ವಲ್ಪ ಊರಾಗ ಬಾಳ ದಿನ ಇದ್ದಗ ಚೆಂದಾಗಿ ಗ್ರ್ಯಾಂಡಾಗಿ ಮಾಡಕೊಂತ ಇ ಒಂಟಿ ನೋ ನಾಳೆ.
ಹೌದ ಅದಾದ ಆರುಪೆ ಆರು ಯೋಳ್ರುಪೆ. ಅದಕ್ಕೆ ಇದ ಇದ
ಆಯ್ತೆ. ಊರಾಗ ಅಂದ್ರ ಮುಂದೆ ನಮ್ ಲಗ್ನಕ್ ಬರ್ತಾರ ಓಡಾಡಿ ಮಾಡಿದ್ರ ಇಲ್.
ನೀ ಅದು ಅದ ಕರೇದ್ ಬಿಡು ನಿಮ್ಮ ಲಗ್ನಕ್ ಬರದ.
ಹ್ಮ್
ಹಂಗ ಬರ್ತಾರ ಹೋತಾರ ಏನ್ ಮಾಡ್ತಾನ ನಿಮ್ ಅಣ್ಣ ಕೆಲ್ಸ.
ನಮ್ಮಣ್ಣ ಇದ ಮಾಡ್ತಾನ ಇದ್ರ ಯಾವ್ದೋ ಒಂದ ಕಾಂಟ್ರ್ಯಾಕ್ಟರ್ ಬೇಸ್ ಮ್ಯಾಗ ಇದುದ ನ ಟೀಚರ್
ಹಾ ಹಾ ಯ ಮ ಒಳಗತನ ಹೊರಗತಿಯನ
ಅವರ ಗುತ್ತಿಗೆದಾರ.
ಹೊರ ಗುತ್ತಿಗೆ ಅದಾರ ಸ್ಯಾಲ್ರಿ ಎಷ್ಟ ಅದ.
ಹ್ಮ್ ನೀ ಮಾಡ್ತ್ತಪ್ಪ ಇವಾಗ ಡ್ಯೂ
ನಾಂದು ಕ ನಿ ಫಸ್ಟ್ಕ್ ನಾ ಕೇಳ ಕನ್ಸಲ್ಟ್ ಮಾಡುದು ನಾ ಹೇತಿನಿ ಅಂತ.
ಹಾ ಹೇಳಪ್ಪ.
ನಿಮ್ಮ್ ಅಣ್ಣಿಗೆ ಸ್ಯಾಲ್ರಿ ಎಷ್ಟ ಅದಪ್ಪಾ ಅಂತ ಕೇಳಿದೆ.
ನಮ್ಮ್ ಒಣಗ್ ಹದ್ನಾಕ್ ಸಾವಿರ ಅದ ನೋಡ. ಹ್ಮ್ ಗುತ್ತಿಗೆದಾರ ಮ್ಯಾಗ ಹದ್ನಾಕ ಸಾವಿರ ಕೊಡ್ತಾರೆ.
ಹ ಹ್ಮ ಮತ್ತ ಅದ್ ಸರ್ ಅಂತಂದ ನಿಮ್ಮ ಈಗ ವೈನಿ ಅವರ ಮದುವೆ ಮಾಡ್ಲಕ್ಕತ್ತರ್ಂತದ್ರ ನಿಮ್ಮಮಣ್ಣ.
ಹ್ಮ್ ಬಂಗಾರ ಬಾಳಕಿ. ಕ ರೈಡ್ ಅಪ್ಪಣ್ಣ ನಾವು ಒಂದ ಏನ್ ಎಂಟ ತಲಿ ಬಂಗಾರಕಿವ.
ನಿಮ್ಮ ಮನೆಗ್ ಎಂಟು ತರಿ ಬಂಗಾರ ಆಕಾರ.
ಹ್ಮ್
ಏನು ಒಜ್ಜಿ ಮೇಲೆ ಹಾಕಾರಲ್ಲ ಬೀಗರ್ ಬಿರ್ಸಾ ಇರದಲಿ ಅಂಗಾರ.
ಏನಂದ್ರ ನಮ್ದ್ ಹೊಲ ಬಾಳ ಅದ ಐವತ್ತು ಎಕರೆ ಹೊಲ ಅದ.
ಹಾ ಹಾ.
ಅವ್ರಂದ್ರ ಅಂತ ಆಕಿ ಅವ್ರರು ಕೇಳಕ್ ಬಂದಾಗ ನನ್ಗ ನೌಕ್ರೀ ದಗಂಡ ಬೇಕಾಗಿಲ್ಲ ನನ್. ಯಾಕ ಆಲ್ರೆಡಿ ನನ್ಗೆ ನೌಕರಿ ಅದ ನನ್ಗೆಡ್ ದ್ವಲ ಮನಿ ಮಾಡೋವರು. ಆಸ್ತಿ ಇದ್ರ ಮುೆ ನಾವವು ಇದು ಬದುಕೋ ಅದೇನ ಸರ್ಕಾರಿ ನೌಕರಿ ಅವತ್ತು ವರ್ಷ ಇತ್ತ ನೈಟ ಇರ್ತ ಪರ್ಮಿನೆಂಟ್. ತಲರ್ ಇರ್ತದ ಅಂತೇಳಿ ನಮ್ಮ ಅಣ್ಣನ್ ಮಾಡಿಕಂದರು.
ಹ್ಮ್ ಹ್ಮ್ ಅವ ಒಟ್ಟ ರಕ್ಕ ಕಾಶ ಬಿದ್ದಸ ಮಾಡ್ಕೊಂಡಾನ ಅವ್ರ. ಚಂದ ಬಳ ನೋಡಕ್ಂತ ಅಸಹ ಆದ ಇಲ್ಲಪ್ಪ ಅವ್ರ ಚಂದನಪ್ಪಾ ಇದ್ರ ಸಾಕಂತ ಇದ್ ಮಾಡಿಲ್ಲ ಅವರು.
ಈಲ್ಲ ಹ್ಮ್.
ನಿಮ್ಮ ಅಣ್ಣಂದಏನೊಂದ ಚಟ್ ಕುಡಿಯೋದ.
ಏ ಅಂತ ಏನಿಲ್ಲಪ್ಪಾ.
ಏನ ಇಲ್ಲ.
ಹ್ಮ್
ಹ್ಮ್ ಹ್ಮ್ ಹ್ಮ್ ಅದ ಕೇಳಿದನಪ್ಪಾ.
ನಿಂದ್ರ ಎಡ್ಯಪ್ಪಣ ಲಗ್ನ ಯಾವಾಗ.
ಅದೇ ಹಗೈತ್ನಲ್ಲ ಏನ್ ನೋಡಕತನಿ.
ಹ್ಮ್
ಸಿಕ್ತವ ಏನು. ನಮ್ಮಂತ ಗಾರೆ ಕೆಲ್ಸ ನಾವು ಗಾರೆ ಕೆಲಸ ಮಾಡ. ಎಲ್ಲ ಹೊಲ್ಕೋತವಿ ರೈತರ. ಹೆಂಗಿತಿ ಇರ್ತದೆ.
ಅದೇ ಹೊಲ್ದಾಗ ಏನೇನ್ ಕೆಲ್ಸ ಮಾಡ್ತಪ ಈಗ. ಎಲ್ಲಾನು ಮಾಡ್ತಾರ ಬಿುಡುಗಾರ ಹ.
ರಂತದಲ್ಲ ಹಂಗಲ್ಲ ನಮ್ದು. ಹೊಲ ಇದ್ದಾಗ ನೀರ್ ಕಟ್ಟದು ಕಸದ ತಗೋದು ಎಣ್ಣೆ ಬಿಡದು. ಬೀಜಗಳು ತಗೊಂಬರದು.
ತಲೆ ಓಡ್ಸದು ಲೇಬರ್ ನೋಡಕ ಏ ಇಲ್ಲ. ಪ್ಪಾ ನಮ್ಗೆ ಎತ್ತಗಳಲ್ಲ ನಾವವು ಬಾಡಿ ತಗೊಂಡ್ ಬರ್ತೀವಿ.
ಹ್ಮ್ ಬಾಡಿ ಹೆಂಗ ನಡ್ದವರು ರಡ್ಡಪ್ಪಣ ಇಲ್ಲಿ ಹತ್ತುಗಳಿಗೆ.
ಎರಡ್ ಸಾವಿರ ನೋಡದ್ ನೋ.
ಎರಡ್ ಸಾವಿರ ಮತ್ ನೀನೇ ಸ್ವಂತ ಮಾಡಿ ಉಡೋಕಿಲ್ಲ. ಈಗ ಮಿನಿಮಮ್ ನಿಮ್ದು ಎಂಟ ಎಕರೆ ಆದಂದ್ರ ಎ ಮಿನಿಮಮ್ ನಾಕು. ಗಳಿಯಾರ ಆತಾವ ಇದು ಮೂರ್ ಗಳೆಯಾರ ಆತಾವ.
ಜಾಸ್ತಿ ಆತವಪ್ಪ.
ಹ್ಮ್ ಮತ್ ಆರು ಏಳು ಎಂಟ್ ಸಾವಿರ ಅದೇ ಆತ್ ನೀವ ಒಂದ ಮೂರ್ ನಾಕ್ ಬೇರ್ ಬಿಡಿಸಿದೆ ಅಂದ್ರ ಒಂದ್ ಹೆತ್ತಿನ ಎರಡ್ ಹೆತ್ತಿನ ಗಂಟೆ ಬರ್ತದ
ಅಂಗ್ ಅಂತೀವಿ ಆದ್ರ ಎತ್ತುಗಳಿದ್ಮಲೆ ಒಂದ್ ಆಳ ಇರ್ಲೇಬೇಕತ್ತ ಎತಿನ್ ಮುಂದಿ
ಮತ್ ನೀ ಹೆಂಗಿದ್ರರು ಅದೇ ಅಲ್ಲ ಇವಾಗ ನೀ ಅದನ ಮಾಡ್ತಂತಲ್ಲ ಹೆಂಗಿದ್ರು ಒಳ್ಳೆ ಮನಿನೇ ಮಾಡ್ತೀನಿ ಅಂತಿಲ್ಲೋ ಮತ್ತ ಅದ ಹೊಲ ಮನಿ ಮಾಡುದ್ರಾ ಎತ್ ಬೇಕೇ ಬೇಕಲ್ಲ
ಬೇಕೇ ಬೇಕು ನಮ್ದ ಇಷ್ಟಲ್ಲ ಸ್ವಲ್ಪುರವಲ್ಲ ಎತ್ತು ಗಸಂದು ಒಂದ್ ಆಳು ಈಗ ಯಾವ್ದನ ಒಂದು ಆ ಕಡೆ ಈ ಕಡೆ ಹೋಗೋದು ಬರೋದು ಇದ್ದಿರ್ತದ ನಾವು ಒಂಟಿಗಾರ ಇದ್ದಿರ್ತೀವಿ
ಹ್ಮ್
ಇದಾದ್ರು ಎತ್ತ ಮಲ್ಲ ನೀರ್ ಹಾಕ್ಬೇಕು ಕೂಳ ಹಾಕ್ಬೇಕು ಅವೆಲ್ಲ ಒಬ್ಬ ಮನುಷ್ಯರು ಬೇಕತ್ತವ ಮುಂಜಾನೆ ಸಂಜೆಕ್ಕೆ ಹಿಂದೆ ಕಸ ಬಳಿಯಕ ಹಾಗ್ರೆ ಸ್ವಲ್ಪ ನಮ್ಗ ಇರೋಣ ಹಂಗ ನಿಮ್ಮಂಗ ನಾಲ್ಕ್ ಐದ್ ಮಂದಿ ಇದ್ರೆ ಒಬ್ಬ ಆ ಕಡೆ ಹೋದ್ರ ಈ ಕಡೆ ಒಬ್ರು ಮಾಡ್ತಾರಪ್ಪಾ ಅಂತ ಇದ್ದಿರ್ತದ
ಹ್ಮ್ ಹೌದಾನ ಹ್ಮ್ ಹ್ಮ್
ಹಂಗ ಹಂಗ ಹಂಗ ಇಲ್ಲ ಸಲ್ವಾಗಿ ನಾವ್ ಎತ್ ಅದ ಏನ್ ತಗೊಂಡಿಲ್ಲ
ಮತ್ ಒಂದ ಟ್ಯಾಕ್ಟರ್ ಆನ್ ಮಾಡಲ ಅದೇನ್ ಆರಾಮ ಮಣ ಮುಂದೆ ಆಗ್ತದ ಕಕ್ಟ್ರ ಹ
ಅಂತ ಅಂದ್ ಮೇಲೆ ಬಾಡಿಗೆ ಳೆ ಎಲ್ಲಾ ಇರಬೇಕು ಒಬ್ಬ ಡ್ರೈವರ್ ಇರಬೇಕ್ ಮನಿ ಒಳಗ ದಿಿಗೆ ಡೋರ ಚುಡ್ಸಂಂತದ್ರ
ಹ್ಮ್
ತೋಟದಲ್ಲಿ ಎರಡ್ ತಾಸ್ ಹೊಡ್ಕೊಂಡ ಮುಾ ಒಂದೇ ತಾಸ ಹೊಡ್ದೇನೆ ಅಂತ ಕಿಸ್ತಡಂದ್ರ ಏನ್ ಮಾಡಬೇಕು ರೊಕ್ಕ
ಹ್ಮ್ ಅಲ್ಲ ಅಲ್ಲ ಎಲ್ಲಾನೂ ನೆೆಗೆಟ ತಾಟ್ಸ್ ಮಾಡಿದ್ರ ಯಾವ್ದು ಕೆಲ್ಸ ಅಲ್ಲಪ್ಪಾ
ಹ ಆರ್ಟ್ ಮಾಡಬೇಕಂತಲ್ಲ ಈ ಈ ಹಿಂಗೆಲ್ಲಾ ಇದ್ದಿರ್ತಾವ ಯಾಕಂದ್ರೆ ನಮಗ ಮನ ಮನಿ ಅಲ್ಲಿ ಡ್ರೈವರ್ ಇರ್ಬೇಕು ಇಲ್ಲ ಡೇವರ್ ಹೆಚ್ಚ ಅಂತಂದ್ರ ಆಾಳ ರಕ್ಕ ಕೊಡದೆಲ್ಲ ಇದೆ ಇದಿರ್ತಾವಲ್ಲ ಹೌದ್ ಇಲ್ಲ ಪತ್ಕ ಡವರ್ ಹ ಡ್ರೈವರಿಗೆ ನನ್ ಪೂನ ನನಗ್ ಪಕ್ಕ ಬರ್ತಿರ್ಬೇಕು ಅವಾಗ ತೊಂದ್ರ ಏನ್ ನಮಗೂ ಇದಾಗಲ್ಲ
ಹ್ಮ್
ಹಂಗಾಗಿ ಈಗ ಡೈವರ್ಗೆ ನಾವು ಬಾಡಿಗೆ ಕೊಡಬೇಕು ಹೊಲಗಳು ಮನ್ಲ ಇದರದ್ದ ಇದ್ದಿರ್ತಾವ ಅವ್ರ ಮಾಡ್ಕೊಂತ ಅವರು ಓ್ತಿರ್ ಇರ್ತಾರೆ
ಹ್ಮ್
ಹೌದಿಲ್ಲ
ಹೌದಾ
ಹ್ಮ ಹೊಲಗಳ್ ಸಿಗ್ಬೇಕು
ಈಗ ರೆಡ್ ಅಪನೀಗ ಮಳಿ ಬೇರೆ ಆಯ್ತಿ ಈಗ ಪಿಝಾ ಯಾವ ತರ ಒತ್ತಿ ಪಿಝಾ ಮಾಡ್ತೇ ತೊಗರಿ ಮಾಡ್ತೇವೆ ಹೊಲ್ದಾಗ
ಏ ಮೆಣಸನ್ ಗಿಡ ಮಾಡ್ಬೇಕ್ ಅನ್ಕೊಂಡ್ನಿ ಮತ್ತತ್ತಿ ಎರಡು ಹಾಕ್ಬೇಕಂತ ಮಣ ಹಾ ಏನು ಬಂಸರ್ ಬೀಜಗಳ್ ಚುಲಾವಣಕತರಪ್ಪ
ಸರಿ ತೋರೆ ಪ್ಪಣ ಹಿಂದೆಡೆ ಕಾಲ್ ಮಾಡ್ತೀನ್ ನಾನ್ ಸ್ವಲ್ಪ ಬಿಸಿನ
ಹಾ ಸ್ವಲ್ಪ ಹಂಗೆ ಜಲ್ದಿನೇ ಆಚ್ಚು
ಹ್ಮ್
ಹ್ಮ್ ಲೇಟ್ ಮಾಡ್ಬೇಡ
ಹ